ಹಲೋ
ಏನದ್ರ ಏ ಹೊಸರ ಏನ್ಫೋನಲ್ಲಾ ಏನಲ್ರೀ
ಏ ಮಾಡ್ತವಲ್ರಿ ನೀವೇ ಎತ್ತಲ್ರರಿ ನಮ್ಮ ಫೋನ್ಗಳು
ಏನ್ರೀ ಬಾದಸ್ಕನ್ ಹಚ್ಚಿ್ರಿ ಅಪ್ಪಾ.
ಆ ಚ ಬಕಲ್ರರಿ ನೆನ್ಪಿಿಗೆ ಬಂದಗ್ರಿ.
ಅವ್ರೀ ಏನ್ರೀ ಅಪ್ಪಾ ಇವಾಗ ನನ್ ಬಿಂದ್ವೇನ್ ಅಪ್ಪ ನಿಮಗ
ಹೌದ್ರೀ ಅಪ್ಪಾ
ಏ ಅರಮಲ್ರಿೀಪ್ಪ ಅಪ್ಪ ಫೋನ್ಚ್ಚಿದ ಬಾ ಸಂತ ಸ ಹತ್ರ ಏ್ ನಾವ್ನ್ ಆರಾಮ್್ರ ನೀವ್ ಆರಾಮ್ತ ನಾವ್ ಆರಾಮ್ ಇರ್ತ್ರಪ್ಪಾ
ಹ ಹಾ ಇರಲ್ರಿ ಹಂಗೇನಿಲ್ಲ ನೀವ್ ಆರಾಮಿದ್ರ ನಾವ್ ಆರಾಮ್ರಿ ಅಪ್ಪಾ
ಹ್ಮ ಹ ಎರಡದಾರ ಕೆಲಸ?
ಏನ್ ನೋಡ್ರಿ ಅಐತಿ ಹೊಲ್ದ ಇಲ್ಲಿ ಕಳ ಕೇಳ್ತಾ ಇದವ್ರ
ಹಾ ಹಾ ಹಾ ಕಳ ಕಳ ಹತ್ರಿೀ ಈಗ್ ಚಲ ನೋಡ್ಬೇಕ್ಮ
ನಿಮ್ದಿದ್ರೆ
ನಮ್ದ ನಮ್ದ ಹಂಗಗೆ ನಡದಾವ್ರೀ ಕೆಲ್ಸ ಒಂದ್ ಕೆಲ್ಸ ರೀ.
ಹ ರ
ಅದರಂಗ ಸಣ್ಣ ಪುಟ್ಟ ಸಣ್ಣೆ
ಹ್ಮ ಅ ರೀ
ಮತ್ತೆನಡದಾವ್ರೆ ನಿಮ್ಗ್ ಕೆಲ್ಸ ಕಳ ಕಿ ಅಷ್ಟೇಏ ಗೊಬ್ಬ್ರ ಗೊಬ್ಬ್ರ ಕೊಟ್ರಿ?
ಎಲ್ರೂ ಅಷ್ಟೇ ರೀ
ಅಷ್ಟೇ
ಹ್ಮ್ ರೀ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹಾ ಹೌದ
ಹ್ಮ್
ಅವನ್ ಎಡ್ದಾನ ಬಿೀರು ಬಿೀರು ಪೊನಚ್ಚಿದ
ಬೇರೆ ಹಚ್ಚಿದ್ರೀ
ಹ್ಮ್ ನನ್ಗ ಏನ್ ಹತ್ತರಪಾ ನಿನ್ಗ ನ್ ಹಚ್ಚಿದ್ನಾ
ನನ್ಗೆ ಹಚ್ಚಿದ್ದಾರೆ ಮೊನ್ನೆ ನಿನ್ನೆ ನಿನ್ನೆ ಮೊನ್ನೆನ್ ಹಚ್ಚಿದ್ದಾರೆ ನಿನ್ನೆ ಸಾಯಂಕಾಲ ನ ನಿನ್ನೆ ಸಾಯಂಕಾಲ
ಹ
ಯ್ತಿದ್ದಾರೆ ಎಲ್ಲಿ ಏನಂ ಊರಿಗೆ
ಹುರ್ವೇನಂತ
ಹಾ ರೀ ಅವ್ರಿಗಏ ನಮ ಗೃಹ ಪ್ರವೇಶ ಇತ್ತಂರಿ ಅವರಲ್ಲಿ
ಹಾ ಹಾ ಹ ಒಂದ ಅವಡರ ಹೌದು ಹೌದು
ಗಬ್ಬ್ರ ಇಸ್ಕಯಗನ ಅಂದರೆ
ಹೌದ್ ಯಾಕ ನಂ ಪೋನ್ ಹಚ್ತಾ ಇಲ್ಲಲ್ಲ ಪೋನ್ ಹಚ್ಚವ್ನು
ಹಾ ರೀ
ಯಾಕ ಅಷ್ಟ ಎಲ್ಲಾ ಅನ್ಕೊಂಡೆನಾ
ಹಾ ರೀ
ಅಂದ್ರ ಗುರುಪಯಸ್ಗೆ ಅಂದ್ರ ಅಲ್ಲಿ ಊೇನಾನ ಬೇರೆ ಊರಿಗೆ
ಹಾ ರ ಹ
ಹಾ ಹಾ ಹಾ ಹಾ ಅಂದ್ರೆ ಇವಾಗನ ಇವಾಗ ಹಬ್ಬದಲ್ಲ ಬರ್ತನೆ ನಿಲ್ಲ
ಅದಾರ ಬಾ ಬರ್ತಲ್ರ ಅಂತಂದ್ರ ಹಬ್ಬಕ್ಕ
ಹಾ
ಹ ಬರ್ತನ ಅಂತ ಅಂದ್ರ
ಹೌದಾ
ದೊಡ್ಡ ದೊಡ್ಡ ಬ ಬಾ ಆಿಂದ
ಹಾಂ ಹಾಂ
ಬರ್ತನ್ರರಿ ಅಮ್ದ
ಯಾರಪ್ಪ ಬ ಪರ್ವದನ್ ಮಲಿ
ಹಾಂ ರೀ ಊಟ ಇನ್ನ ಎಲ್ರ ನಿಮದ
ನಮ ದಿನ ಮಾಡ್ಬಪ್ಪಾ ನಮ್ದಿನ ಹೊಟೆ ಎಲ್ಲ ಹ ಎಲ್ಲಿ ಬೆಂಗಗಳೂರ್ಗ ಪ್ಲಾನಿಂಗ್ ಆಯ್ತಾ ಏನಲ್ಲಾ
ಇಲ್ಲದೆೇ ನೀವಂತರ ಒಂದ್ಸಲ ಕಾಲ್ ಮಾಡಿ ಮತ್ತೆ ಮತ್ತು ಮಾಡಲಲ್ಲ
ಹ ಹಾ ನಾನು ಒಂದು ಕೆಲಸ ಮಾಡಕಂತ ಮನಿ ಅದ ಏನ ಆಗ್ತದ ಏನಲ್ಲಪ್ಪ ಅದೇ ಟಿಂಗ್ ಉಂಟದಾ
ಯಾವದ್ರೀ ಅದ
ಟೆನ್ಷನ್ ಅದದೆ ಹೊಂಟದ ಒಂದು ನಮ್ಮೂಊರಲ್ಲಿ ಎಷ್ಟ ಸ್ಟ್ಯಾಂಡ್ ಈಗ ಒಂದು ಬಟ್ಟಿ ಅಂಗಡಿ ಓಪನ್ ಮಾಡಕ್ ಅನ್ಸ ಮಾಡಿದೆ ಟಲರ್ ಅಂಗಡಿ
ಹ್ಮ ಹಾ ಹ್ಮ್
ಹ ಅಂತಲ್ಲ ರ ಅಂಗಡ ನಿಮ್ ನಿಮ್ ಕಡೆ ಯಾವ್ದ ಸ್ವಲ್ಪ ಸ್ಟ್ಯಾಂಡಗರೋ ಜಾಗ ಪ್ಲೇಸ್ ಸಿಗಿಸಿ ಅ ಕೊಡ್ತಾರೆ ಅಂತಪ್ಪನಚ್ದ್ದೆ
ಇಲ್ಲಿ ಇಲ್ಲಿನ ಕ್ಯಾಂಪಗೆ ಇಡ್ಬೇಕಕ್ಾದ್ರೀ ನಮ್ಮೂಊರ ಇಲ್ಲಿರ
ನಿಮ್ಮ ಸ್ಟ್ಯಾಂಡ್ಗ
ಹಾ ರೀ ರೀ ಆಟೋ ಸ್ಟ್ಯಾಂಡ್ಗೆ ಇಡ್ಬುಕ್ ರೀ ಅಲ್ಲಿ ಆದ್ರೆ ಎಲ್ಲಾ ಹೋಗಕಿ ಆತರಿ
ನಾದ
ಹ
ನಮ್ಮೂಊರು ಅಟಸ್ಟ್ಯಾಂಡಿಗೆ ಗಿಡಂಗಿವವಿ ಅಲ್ಲ ನಮ್ಮೂರ ಹತ್ರ ಅದು ಹೆಂಗಂದ್ರೆ ಜಾಸ್ತಿ ತಂಗಡ ಅವ ನಮ್ಮಂದೆ
ಹಾ ರೀ
ಜಾಸ್ತಿ ಅಂಗಡ ಅವ ಏನ್ ಮಾಡ್ಬೇಕಾದ ಗೊತ್ತಾಗತಲ್ಲಪ್ಪಾ ನಮ್ಮ ಊರಲ್ಲಿ ಬಟ್ಟೆ ಅಂಗಡಿ ಇದ
ಹಾ ರ ಯಾಕ ಕೇಳಸ್ತೇಲ್ ನೋಡ
ಅಲ್ಲಾ ನಮ್ಮೂರಲ್ಲ ಬಟ್ಟೆ ಅಂಗಡಿ ಇದಾವ ಹ್ಮ್ ಬಟ್ಟೆಂಗ ನಮ್ಮೂರಲ್ಲಿ ಜಾಸ್ತಿ ಇದಾವ
ಹಾ ರೀ
ಅಲೋ
ಹಾನ್ ರೀ ಹೇಳ್ರಿ ಯಾಕ ಕೇಳಿಸತಲ್ಲ
ಅಲ್ಲ ಅದ ಕೇಳ್ತಾ ನಮ್ಮೂರಲ್ಲಿ ಬಟ್ಟೆ ಅಂಗಿ ಜಾಸ್ತಿ ಇತಾವ
ಮತ್ತೆ ಒಯ್ದ್ ನೋಡ ಬೂದಾರ
ಇಲ್ಲ ಸ್ಪೀಕರ್ ಹೋಗಿಲ್ಲ ಅದ ಕರೆಕ್ಟ್ ಆಗಿ ಕಳತಾ ನೀವ್ ಮಾತಾಡೋ ಇಲ್ಲಿ ಅದು ಮೋಸ್ಟ್ಲಿ ಗಾಯಕಪಟ್ಟದಾನ
ಹಾ ಹಾ ಹಾ ಹಾ
ಹಂಗೈ ಕೇಳಲ್ಲದು ಅ ನಮ್ಮೂಊರಲ್ಲಿ ಏ ಅವ ಬಟ್ಟೆ ಅಂಗಡಿ ಜಯಿಸತೇ ಅವ
ಹಾ ರೀ
ಅದು ನಿಮ್ರ ಹತ್ರ ಮಾನ್ಯ ಒಂದ್ಸಲ ಬಂದಿದ್ನಲ್ಲಾ
ಹಾ ರೀ
ಬಂದ ಏನ್ ನೋಡ್ಕೊಂಡ ಅದೇ
ಹಾ ರೀ
ನೋಡಿಕಂಡ ಹೋಗ್ಬೇಕಾದ್ರ ನಿಮ್ಮ್ರ ಹತ್ರ ಅಂಪುರ ಏನು ಬಟ್ಟೆ ಅಂಗಡ ಇದ್ದಿಲ್ಲಾ
ಹಾ ರೀ
ನಿಮ್ಮೂರ ಇಡ್ಬೇಕಂತಂದು ತೆರಿವಳಸಿದೆ ತಳುವಳಸಿದ ಅವ ಚಲಾಗ ನಿಮ್ಮವರಲ್ಲಿ ಇಡೋಣ ಅಂತ ಪನಸಿದೆ
ನಮ್ಮೂಊರಲ್ಲಿ ಎಲ್ಲಾ ಸೆಟ್ ಆಗ ಸೆಟ್ತ್
ಸಪತ್ ಅದಕ್ಕೆವ ಪ್ಲೇಸ್ ಇತ್ತಂದ್ರ
ಹ್ಞೂ ರೀ
ಹ ಅದು ಮಾಡ್ತಾನ ಯಾವದನ್ನು ಅಡ್ಜಸ್ಟ್ ಮಾಡಿ ಕೊಡ್ತಾನ ಇಲ್ಲಿ ಒಳ್ಳೆ ಒಂದು ಆಫ್ಸೈಡ್ ಬೇಕಾದ್ರ ತಿಂಗ್ಗಳು ತಿಂಗಳು ಬಾಡಿ ಕಟ್ಟಕವರ ಆಯತು
ಇಲ್ಲ ಇಲ್ಲ ರೀ ನಡೀತ್ರಿ ಎಲ್ಲಾ ಬಾಳಗ್ರೀ ಒಂದ್ ಜಾಗ ಸಿಕ್ಕ್ರಏನ ಇದ ಇಲ್ಲರಿ
ದ ಸರಿ ಎಲ್ಲ ಅದೇ ನೋಡೋಣಪ್ಪಾ ನಿಮ್ಮ ಅದ ಕ
ಆರು
ಅದ ಅದೇ ನಿಮ್ಮೂರ ಹತ್ರ ನೋಡ್ರ
ಆ ರ
ನಿಮಮ್ಮೂರ ಹತ್ರ ನೋಡಿದಂದ್ರ ಮತ್ತೆ ಎಲ್ಲಿ ಪ್ಲೇಸ್ ಇ ಸಟ್ತ
ಪ್ಲೇಸ್ ಇನ್ನ ನೋಡ್ಬಕ್ ಪ್ಲೇಸ್ ಬಾಳ ಹೈರರಣ ಆದ್ರಿ
ಮಾಡಿರ ಆಯತು
ಹ್ಮ ರ
ಹ್ಮ್
ಹ್ಮ ಪ್ಲೇಸ್ ಬಾಳ ಇದಾದ್ರಿ ಪ್ಲೇಸ್ ಸಿಕ್ಕ್ರಿ ಎಲ್ಲಾ ಬಾರಿ ಹಕಿತ್ರಿ
ಅದೇ ನೀ ನೋಡಪ್ಪಾ
ಹ್ಮ
ನೀನ್ ನೋಡಿದ ಅಂದ್ರೆ ಅಲ್ಲಿ ಇಗ್ತವಲ್ಲಾ
ಹ್ಮ್
ಸ್ಣ ನವರ ಅದೇ ನೀನ್ ನೋಡಿದಂದ್ರ
ಹಾ ರೀ
ಅದೇ ನಿನ್ ಕಡೆ ಕಂಟ್ಯಾಕ್ಟ್ ಇಡ್ತಾವಪ್ಪಾ
ಇಲ್ಲರೀ ಕಾಂಕಿಗ್ ನಕೇಏನ್ೀ ಎಲ್ಲಾ ಈಗ ಜಾಗ ಗಳ ಎಲ್ಲಾ ಿಕ್ಸ್ ಆಗಿದಾವ್ರೀ
ಹ
ಅವಾಗೆಲ್ಲ ಒಂದ ಎರಡು ಮೂರ್ ಇಯರ್ ಹಿಂದ್ಗಡೆ
ಹ್ಮ
ಬಾಳ ಅಷ್ಟೊಂದು ಇದದು ಮಾಡ್ದ ಅಲ್ರಿ
ನುೋ
ಅಷ್ಟ ಅಷ್ಟು ತಲಾಗ ಇದ್ದಲ್ರಿ ಜಾಗದ
ಹಾ
ಈಗೆಲ್ಲಾ ಬಾಳಾಣ ನಡದ್ರ ಇಲ್ಲಿನ
ಹೌದು
ಹ್ಮಞೂ ರೀ
ಹ್ಮ ನೋಡಪ್ಪಾ ಯಾವದೋ ಒಂದ ಸ್ವಲ್ಪ ಏನೋ ಅದು ಮಾಡಿಕೊಟ್ರೆ ಏನೋ ನಾವೂ ಏನೋ ಒಂದ್ ಬಿಸ್ನೆಸ್ ಮಾಡಕ್ಂತ ಮಾಡಿವಿ
ಹಾ ರೀ ಹಾ ರೀ ಹಾ ರೀ
ಆ ನ
ಎಲ್ಲರಿ ಏನಾದ್ರರು ಮಾಡಿದ್ರ ಎಲ್ಲಾ ಹೋಕೆ ಆತರಿ
ಹಾ
ಪ್ಲೇಸೇ ಬಾಳ ಇದ ಅದ್ರೀ ಪ್ಲಾಂಟ್
ಅಲ್ಲ ಯಾವ್ದಾದ್ರೂ ಒಂದು ನೋಡಿ
ಹ ರ
ನೋಡಿಗ ಅಂದ ಫೋನ್ ಮಾಡ್ರಪ್ಪಾ ನಾವನ್ ಒಂದ ಯಾವ್ದಾನ ಹಾಕ್ತಿೀವಿ
ಆಯ್ತ್ ಆಯ್ತು ಯಾವ್ದನ್ನ ಒಂದು ಪ್ಲೇಸ್ ಅಥವಾ ಪ್ಲಾಟ್ ಸಿಗ್ರೆ ಒಂದು ಕಾಲ್ ಮಾಡ್ತನ್ೀ ಹಂಗ ಏನೆಲ್ಲ
ಹಸಾದ ಹೆಂಗ ಹತಿಯಾ ಹತ ನಾಚ
ಆ
ಹಲೋ
ಅಲ್ಲ ರೀ
ಹಲೋ
ಯಾರು ಏನ್ಯ್ತ್ ಯಾರು ಏನ್ ಅಂದಂಗ ಆಯ್ ನೋಡ್ರಿ
ಹ ಹಂಗಗೆ ಇದೆ ಅದು ಮಾಡ್ತಾರ
ಹಾ ಯಾರು ನಿ್ತ
ಅಯ ಹಾ ತರ
ಹ ರ
ಮತ್ತವ್ರ ಹಂಗಗೆ ಹೋಗಕ್ರ ಇ ಹಂಗಲ್ಲ ಮಾಡ್ತಾರ
ಹ್ಮ್ೀ
ಅದ್ ಒಂದ್ ಸಲ ಏನು ಮಾಡಲ್ರಿ ನೀವು ಹಂಗೆ ಅಂತರ ಗಿರೀಕ್ಕರ ಬಯಲಯ್ತು
ಹ್ಮ್ ಹ್ಮ್ ಹ್ಮ್
ವು ರಿಪೇರಿ ಮಾಡದು ಅನಿಂಟೆಲಿಜಬಲ್
ಎಲ್ಲ ಟೆಕ್ನಾಲಜಿ ಆದ್ರೀ ಟಿವಿ ಇಲ್ಲ ನಿಮ್ಗೆ
ಏ ಎಲ್ಲಪ್ಪಾ
ಮತ್ತೆ ರಿಪೇರಿ ಮಾಡ್ತ ನಿಂತೀರಿ
ಹುಹೂ
ಹಾ ರೆ
ಹ್ಮ್ ಈರಿಪೆರಿಯಗಲ್ಲ
ಮತ್ತ ಅದೇ ರಿಪೇರಿ ಟಿವಿ ರಿಪೇರಿ ಮಾಡೋಣ ಅಂತಿದ್ರ ಅಂತಂದರಲ್ರಿ ಅದಕ್ಕೆ ಅಂದಿ ಸ್ಮಾಲ್ ಏತ್ಕಂಡಿ
ಎಲ್ಲ ಅದೇನೊ ಸಲ್ಪ್ ದಿನ ಸ ಸರ್ವ ರೂಪಿಚೆ ಐತೇನಾ
ಹ ರೀ
ಸರ್ವರ್ ಗಿರ್ವರ್ ಬಿಜಿ ಐತ ಸಿಗ್ನಲ್ ನೊ ತೋರಿಸ್ತ್ತ ಅದ್ರ ಸಲಿ ಸ್ವಲ್ಪ
ರ ಯಾವ ಹೋಗಿ ಆಕಂಡ್ ಬಂದವೆ ನೋಡ್
ನಾ ಭರ್ತು ವೊ ಇವಾಗ
ಹಾ ರ ಹಾ ರೀ
ಹಾ ಹ ಬ ಹಾ ನಿಮ್ಮೂರ್ ಹಬ್ಬ ಜೋರ
ಏ ಹಬ್ಬ ಪುಲ್ ಜೋರ ರೀ ನಮ್ಮರ ಇಯಾ
ಹಾ
ಬಾಳ ಜೋರ ಅದ ರಿ ನಮೂರಾಗ ಹಾ ಊಟ ಮಾಡ್ಕೇನಿ ಹಾ ಹಾ ಸ್ವ ಪೊಂಡವಾ ಆರ
ಯಾರ ಮಾತಾಡ್ಸಿದ್ರು
ಅವರು ನಮ್ಮ ಮಾವರಾವುಕ್ರಿ ಅವರು.
ನಿಮ್ ಮಾವರು
ಹಾ ಅದೇ ಆರ
ಹ್ಮ್
ಹೊಟ್ಟೆ ಹಸೀತ ಇದೆ ಅಂತ್ರಿ, ಊಟ ಮಾಡ ಹಾ ಊಟ ಮಾಡಿಕಂಬತ್ತಿನಿ
ಹಾ ಹಾ ಹಾ ಹೌದು
ಹು ಅದ
ಸರಿ ಸರಿ ಸರಿ ಏ ಇದು ಒಂದು ಫೋನ್ ಬರ್ತಾ ಇದೆ ಮಾಡ್ತಿನಿರ ಸರ
ಹೌದ್ರಿ ರಿ ಸರಿ ರಿ ಓಕೆ ಓಕೆ